ಹಲೋ ಏನ್ ಮಾಡಾಕತ್ತಿ ಆರಾಮ್ ನೋಡ್ ನೀನ
ಹ್ಮ್ ದಾರಮದಿನಿ ಊಟ ಆತ
ಊಟ ಮಾಡ್ಬೇಕು ನೋಡ್ ನಿಂದ್
ಯಾಕ ಹೊತ್ತಗತ್ತಲ
ಹ್ಮ ಮಾಡ್ಬೇಕ್ ಯಾಡ್ ಗಂಟೆಕ ಮುರುಕ
ನಾಷ್ಟಾನ ಮಾಡಿ ಇಲ್ಲ
ಆಗಿ
ಹ್ಮ್ ನಾ ನಂದು ಆಗೇತ್ ನೋಡ ಆಗಣ ಇದಕ್ ಹೋಗಿದ್ದ ಕಾಲೇಜ್ ಕಡೆ ಸ್ವಲ್ಪ ಕೆಲಸ ಇತ್ತ
ಹ್ಮ್
ಬಂದ್ವಲ ಅದಕ್ ಹೋಗಿದ್ವಿ ಹಾ ಈಗ್ ಮುಂದಿನ್ ದಿಂದಗ ಬರ್ತಾವ್ ನೋಡ್ ನಮೂವ್ ಸಮೀಪದ ಬಂತ್
ನಮೂವ್ ಮುಗ್ದಾವ್ ಈ ಮ ಹಾ ಮತ್ ಈಗ ಮತ್ ಹೋಗ್ಬೇಕ
ಮತ್ತದ ಚಲೋ ಆಗುತ್ತ ನಿನ್ನ ಹ್ಮ್ ಹೌದ್ ಬಿಡ್ಲವ ನಿದ್ದಿನ ಆಗವಲ್ದ ಕ ಕಾಲೇಜ್ ಟೆನ್ಷನ್ ಗೆ ಕೆಲ್ಸ ಅದು ಇದು ನಿದ್ದೀನು ಮಾಡಕ್ ಆಗಲ್ಲ. ಹ್ಮ ಮಕ್ಕೊತಿನ್ ಬಿಡ್ಲಪ್ಪ ರಾತ್ರಿ ಜಲ್ದಿ ನಿದ್ದಿ ಬರುದಿಲ್ಲ
ಅಲ್ಲ ಚಂದ ನಿದ್ದೆ ಮಾಡಿದ್ರ ಎಲ್ಲಾ ಫ್ರೆಶ್ ಆಗಿರುತ್ತಾ ಇಲ್ಲ ಅಂದ್ರ ನಮಗೆ ಏನೋ ಅಷ್ಟು ಸ್ವಸ್ಥ ಹಂಗ ಆಗತ ನಿದ್ದಿ ಕರೆಕ್ಟ್ ಮಾಡ್ಲಿಲ್ಲ ಅಂದ್ರ
ಏ ಚಲೋ ಅದರ ಜೋರ್ ಜೋರ್ ಚಲೋ ಮಾತಾಡ ಹತಾರ ನನ್ಗ ಒಂತರ ಸುಮ್ ಕುಂತ್ ಬಿಟ್ಟಿನ್ ಒಂದ್ ಕಡೆ.
ಹೆ ನಿ ನಿದ್ದೆ ಮಾಡ್ಬೇಕಕ್ಲಿ ವಿಶ್ವ ರೋಗ ಸಂಸ್ಥೆ ಪ್ರಕಾರ ಯೋಳಿಂದ ಒಂಬತ್ ಗಂಟೆ ನಿದ್ದೆ ಮಾಡ್ಬೇಕ ಪ್ರತಿಯೊಬ್ಬನು.
ಹೌದ್ ನೋಡ್ ಖರೆ ಹೇಳಿದ್ ನೀನ ಅದಂತರಲ ನಿದ್ದೆ ಬಾರದ್ರೋಗ ಸಿದ್ದೆ ಬಾರದ ಯೋಗ ಅಂದಂಗ.
ಹ್ಮ ಹ್ಮ ಹೌದು ಮತ್ತ ನಿದ್ದಿ ಚಲೋ ಮಾಡಿದ್ರೆ ಎಲ್ಲಾ ನಮ್ ದೇಹ ಎಲ್ಲಾ ಚಲೋ ಇರತ್ತ ನಾವು ಚಲೋ ಇರ್ತೀವಿ ಕಣ್ಣಿಗ್ ಹ ಕಣ್ಣಿಗ್ ನಿದ್ದೆ ಇರ್ಲಿಲ್ಲ ಅಂತ ಹೆಂಗ ಹೇಳ
ಹಂಗಲ್ಲ ಪಾಪ ಅದಕ್ಕ ಯೋಲಿಂದ ಒಂಬತ್ತು ಗಂಟೆ ನಿದ್ದಿ ಬೇಕ ಬೇಕ್ ಮತ್ತ.
ಹ್ಮ್
ನೀ ಮಾಡ್ತಿಯ ನಿದ್ದಿ.
ಹ್ಮ್ ಮಾಡ್ತೀನಲ್ಲ ಜಗ್ ಮಾಡ್ತೀನಿ ನಾನಂತ್ರು ಮದ್ಯಾಣನು ಹ್ಮ್ ಹೌದು ಮತ್ತೆ ಮಧ್ಯಾಹ್ನನನು ನಿದ್ದಿ ಮಾಡ್ತಾರ ಒಬ್ಬೊನ್ಸ್ ವಿಶ್ರಾಂತಿ ಮಾಡಾಕ ಕೆಲ್ಸ ಮಾಡಿ ಸುಸ್ತಾಗಿರ್ತಾರಲ್ಲಾ ಕೈಯು
ಹೌದೌದೌದು ನಮ್ಮಅಮ್ಮನು ಮಕ್ಕೊಂತಾರವಾ ನಮ್ಮಮ್ಮ ನಮ್ಮಪ್ಪ ಮನ್ಯಾಗಿದ್ರು ಮ ಕೊಂತರ ಅವ್ರುವ್ರ ಕೆಲ್ಸಕ್ಕೆಲ್ಲ ಹೋಗಿಲ್ಲ ಅಂದ್ರ ರಜೆಗೀಜೆ ಇದ್ರ ಮ ಕೊಂತಾರ್ ಅವ್ರು ನಾನ ನೋಡಿ ನಿದ್ದೆ ಮಾಡದ್ ಕಡಿಮೆ ಅಂದ್ರೆ ನಮ್ಮ ಮನೆ
ಈಗ ಅ ಹಾ ಹೌದು ಮತ್ತ ಮನುಷ್ಯ ತನ್ನ ಜೀವನ್ದೊಳಗ ಸುಮಾರ ಇಪ್ಪತ್ ತೈ ದು ವರ್ಷ ನಿದ್ರೆಯಲ್ಲೇ ಕಳೆಯು ಕಳಿತ್ವ್ ಕಳಿತಾನಂತ್ ನೋಡ್ಲೆ ಇಪ್ಪತ್ತೈದು ಹಾ ಇ ಇಪ್ಪತೈದ್ ವರ್ಶ್ ಅಂದ್ರೆ ಈಗ ಇಪ್ಪತ್ನಾಕು ತಾಸೊಳಗ ನೀನು ಹತ್ತು ತಾಸ ಈಗ ಹ ವಿಶ್ವರೋಗ ಸಂತ ಕಾರ್ ಏಳಿಂದ ಒಂಬತ್ ಗಂಟೆ ಹೇಳ್ಯಾರಂದ್ರ ಈಗ ನಾವ್ ಒಂದಾಜ್ ಒಂದ್ ಹತ್ತು ತಾಸ್ ಹಿಡಿದ್ರುನು ಇಪ್ಪತ್ತೈದು ವರ್ಷಗಟ್ಲೆ ನಾವು ಅದ್ರೊಳಗನ ಕಳಿತೀವಿ ಜೀವನ ಅಂದಂಗ ಆತದ ಹ್ಮ್ ದೇಹಕ್ ಚಲೋ ನಿದ್ ಈ ಮತ್ತ ನಿದ್ದೆ ಬರ್ಲ್ಲಿಲ್ಲಂದ್ರೆ ನಿ ದ್ದಿ ಮಾತ್ರೆ ತಗೋಬಾರ್ದ ನೋಡ್ಲೆ ಒಟ್ ಟ್ಟ
ಹಾ ಅವೆಲ್ಲ ತಗೊಂಡ್ರ ಬಾಳ ರೋಗ ಬರ್ತಾವ ಬಿಡ್ಲಿ ಅದ್ರಿಂದ ಮಾನಸಿಕ ರೋಗ
ದು ಮತ್ತ ಎಲ್ಲಾ ಟೆನ್ಷನ್ ಏನ್ ತಲಗ್ ತಗೋಬಾರದು ಆರಾಮಂದ ನಿದ್ದೆ ಮಾಡ್ಬೇಕು ಟೆನ್ಷನ್ ಇಂದ್ರ ನಿದ್ದೆ ಮಾಡ್. ಿ ನೋಡು
ಹೌದು ಈಗ ನೀನ್ ನಿದ್ದೆ ಮಾಡಿಲ್ಲ ಅಂದ್ರೆ ನಮ ಮೆದುಳು ಏನೋ
ಕೆಲ್ಸನ ಮಾಡಂಗಿಲ್ಲ ಹೃದಯಕ್ ಚಲೋ ಹಾ ಹೃದಯಕ್ ಚಲೋ ಮೆದಳುಕ್ ಚಲೋ ಹ
ಅದೇನ ಆಯ್ತ್ವಾ ರಾತ್ರಿ ಅಷ್ಟ ಹತ್ ಗಂಟೆ ತನ ಹತ್ ಗಂಟೆಯಿಂದ ಎರಡ್ ಗಂಟೆ ತನ ಏನ ನಮ ಕಿಡ್ನಿ ಅದು ಇದು ಎಲ್ಲಾ ಏನೋ ಕೆಲ್ಸ ಮಾಡ್ತಿರತ್ತಂತ ಈಗ ಮತ್ತತ್ ಅದೆಲ್ಲ ಕ್ಲೀನ್ ಮಾಡಿಲ್ಲ ಅ ಹೆಂಗ ಹೇಳೆ ನಮ್ಗೆ ಜೀವ್ನ ಮುಂದ ಅವಾಗ ನಾವ್ ಮಕ್ಕಳದ ಎರಡ್ ಗಂಟೆ ಎರಡ್ ಗಂಟೆ ಮಾಡಿದ ರಂಗಳ
ಹ್ಮ್ ಮತ್ತ ಊಟ ಮಾಡಿದ್ಕೂಳೇನ ಹ ಊಟ ಮಾಡಕೂಳೇನಟ ಮಾಡ್ಬಾರ ನ ಗಜು ಬರತ್ತ ಸ್ವಲ್ಪ ವಾಕ್ ಅಂತ ಮಾಡ
ಹೌದಾ ನಡ್ದ ಆಡ್ಬೇಕು ಸ್ವಲ್ಪ ಎಷ್ಟ ಆಾಗುತ್ತ ನಾ ದಿನ ನೋಡ್ಲೆ ಮುಂಜೆಲ್ಲ ಆಗ್ಲಿ ಮತ್ತೆ ರಾತ್ರಿ ಆಗ್ಲಿ ಉಂಡ್ರ ಸ್ವಲ್ಪ ಓಡಾಡ ಓಡಾಡ್ತೀವಿ
ದಿನ ಸ್ವಲ್ಪ ವಿಶ್ರಾಂತಿ ತಗೊಂಡ್ ಹೌದು ಅತ್ಯಜೆ ಅನ್ನಕ್ಕೂಜಾಸ್ ಇನ್ನ ಬೆಳ್ಳಿ ಎಷ್ಟು ಡಾಡ್ತಿೀವ ಅಷ್ಟ ನಮ್ಗೆ ಹ ಚಲೋ ಮತ್ತ ಈಗ ಬಿ ಪಿ ಅಂತಾರಾ ಶುಗರ್ ಅಂತ ತಾವು ಎಲ್ಲಾ ಏನ್ ಅಟ್ಯಾಕ್ ಆಗಂಗಿಲ್ಲ ಚಲೋ ಇದ್ರ
ಎಲ್ಲಾ ವಿಷಯಕ್ಕೂ ಕೋಪ ಮಾಡ ಕೊಂತೀವಿ ನ ನಾಂತ್ರ ಹಂಗ ಮಾಡ್ತನ್ವ
ಮತ್ತ ಈಗ ಗಾಡಿ ಎಲ್ಲಾ ಚುನಾಯಿಸ ಎಲ್ಲಾ ಸರಿಯಾಗಿ ನಿದ್ದಿ ಮಾಡ್ಕೊಂಡನ ಚಲಾಯಿಸಬೇಕು ಈಗ ಬಸ್ ಹೆಂಗ್ ಓಡಿಸ ಸರ್ ನೋಡು ರಾತ್ರಿ ಅನ್ನಂಗಿಲ್ಲ ಮುಂಜಾಲೆ ಅನ್ನಂಗಿಲ್ಲ ಕುಂತು ಕುಂತು ಹ್ಮ್. ಹಿಂಗಾಗಿ
ಹಂಗ್ಯಾಗಂತತಾನಿ ಏನ್ ಮಾಡ್ತಿಯ ಅದಕ್ ನಮ್ಗ ಓಡಾಡ ಹೌದಾನ ಹೆದ್ರಕಿನ ಬರ್ತೈತಿ ಅದೇನ್ ಆಸ್ ಸಣ್ಣೋರ್ ಇದ್ದಾಗ ಅನ್ಸಿದ್ರಲ್ಲ ಶಾಲ್ಯಾಗ ಜಲ್ದಿ ಹತ್ತಕ್ ಮಲಗ್ ಮುಂಜಲೆ ಆರಕ ಎದ್ದೇಳ್ಬೇಕಂತ್
ಹ್ಮ್ ಹೌದು ಜಲ್ದಿನ ಎದ್ದಾಳ್ಬೇಕು. ಅಂದ್ ಜಲ್ದಿ ಎದ್ರನ ಏನಾತು ಜಲ್ದಿ ರಾತ್ರಿ ಮಕೊಂಡ್ ಬಿಟ್ರ ಮುಗಿ
ಇದು ಮೊಬೈಲ್ ಬಂದೆಲ್ಲ ಅಲ್ಲ ಹಾಳು ಮಾಡಿದ್ದೆಲ್ಲ ಮೊಬೈಲ್ ಬಂದ್ ಬಿಟ್ಟೈತ.
ಕೊಂಬಿಡ್ತಾ ಎಲ್ಲಾರಿ
ಯಾರಿಗೂ ನಿದ್ದಿ ಬರಲ್ ಜಲ್ದಿ.
ಹ್ಮ್ ಅವು ಒಂದ ರೀಲ್ಸ್ ಅಂತ ಬಂದ್ಬಿಟ್ಟಾವ. ಅದು ನೋಡ್ಕೊಂತ ನಕ್ಕೊಂತ ಈಗ್ ಹಂಗೆಲ್ಲಾ ನೋಡ್ಕೊ ಕೋನ್ ಇದ್ ಬಿಡ್ತಾರ ಅಲ್ಲಿ ಕಣ್ಣಿನ್ ಕೆಳಗ ಕಪ್ಪಾಗ್ಬಿಡತ್
ಹೂಲ್ಲವ ನನ್ಗೂ ಹಾಗೈತದು ಓಗಿಸ್ಕೋಬೇಕು ನೋಡ್ ನಮ್ಗೆಳ್ತಾರ್ ಬೈತಿರ್ತಾರವ್ವ.
ಹ್ಮ್ ಹೌದು
ಇನ್ನಿ ಮಲ್ಗಕಿನ ಒಂದ್ ಗ ಇನ್ ಮುಂಚೆ ನಿನ್ ಕೈಯಾಗ ಮೊಬೈಲ್ ಇರ್ಬಾರ್ದ ಅದ ಬುಕ್ ಹಿಡ್ಕೊಂಡ್ ಮಕ್ಕೊಂಡ್ರ ನಿದ್ದೆ ಬರ್ತೈತೆ ಜಲ್ದಿ.
ಹ್ಮ ಹೌದ್ ಬಿಡ ಅದೇನ್ ಕರಿ ಬುಕ್ ಇಡ್ಕೊಂಡ್ ಮಕ್ಕೊ ಬಿ ನಿದ್ದಿ ಬರುತ್ತ ಈಗ್ ಮೊಬೈಲ್ ಹಿಡ್ಕೊಂಡ್ ಮಕ್ಕೋ ನೀ ಅಲ್ಲಾ ಮೊಬೈಲ್ ಹಿಡ್ಕೊಂಡ ಮಕ್ಕೋ ಇದ ದಿನ ಬರಂಗಿಲ್ ನಿನಗ ಅದ ನೋಡ್ಕೊಂಡ್ ತನಕ್ಕುಅಂತ
ಇನ್ಮೇಲ್
ನಿದ್ದಿ ನೀ ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ತಲಿಕ್ಕುತಲಾಗಿನ್ ಕೂದ್ಲು ಉದುರ್ ತಾವು ಮತ್ತೆ ಮುಖ ಎಲ್ಲಾ ಬಾಡ್ ಬಿಡ್ತೈತಿ ಹ್ಮ ಕರಗ ಆಗೈತಿ ಹ್ಮ್ ಹ್ಮ್ ಹ
ತ್ತೇನ್ ಮಾಡ್ತೇಲ್ ರೋಗ್ ಬರ್ತಾವ ಹಂಗ
ನಿದ್ದೆ ಗ ಟ್ರೂ ನ್ಯ ಸ್ರು ಕಟ್ಟಿತ್ತು ಎಂಬ ಮಾತ್ ಸುಳ್ ನಾಳೆ
ಅಮೂಲ್ಯಪ್ಪ ಸಾಕಾಗೈತ್ ಅವೆಲ್ಲ
ಹ್ಮ್ ಎಲ್ಲಾ ಮತ್ತೆ ಸುಮ್ನ್ ಹೇಳಿರ್ತಾರೆೇ ನೋಡ್ ಮ ಹೋದ್ ಕಾಲ್ದೊಳಗೆ
ಅಲ್ಲ ನೀ ಇಂಗ ಮಾಡ್ಲ ಇನ್ ಮ್ಯಾ ನಂಗ್ ನಿದ್ದಿ ಬಂದಿಲ್ಲ ಅಂದ್ರೆ ಬುಕ್ ಹಿಡ್ಕೊಂಡ್ಬಿಡ್ ತಿನಿ ಪುಸ್ತಕ, ಅದ್ ನಿದ್ದಿ ಬಂದ್ಬಿಡ್ತೆ ಚಲೋ ನೋಡ್ಲಿ, ಆ ಬಂದ್
ಹಂಗ ಆಗ್ಬಿಟ್ಟೈತಿ.
ಬುಕ್ ನೋಡದ್ರೆ ನಿದ್ದೆ ಬರ
ಪುಸ್ತಕ್ ಇಡ್ಕೊಂಡ್ ಕುಂತ್ ಬಿಡ್ತಾರ, ನಿದ್ ಬಂದ್ ಬಿಡತ್
ಅದ್ ಕರೇನೇ ಬಿಡು
ಹ್ಮ್ ಈಗ ನೋಡಿಲ್ಲೇ ಬುಕ್ಕು ಹಿಡ್ಕೊಂಡು ಮಲ್ಕೋಣೋರು ಜ ಜಾಸ್ತಿ ಜನ ಅದಾರ ನಿದ್ದ್ದಿಗೆಟ್ಟಿ ಓದೋರ್ನು ಜಾಸ್ತಿ ಹಂಗು ಅದಾರ ಹಿಂಗು ಅದಾರ ಜನ.
ನಾವ್ ಹೆಂಗ್ ಅನ್ಕೋತೀವ್ ಹಂಗ ಅದಲ್ ಯಪ್ಪಾ.
ಮತ್ತ ಹಗಲತ್ತು ಒಂದ್ ಇಪ್ಪತ್ ನಿಮಿಷ ಮಕ್ಬೇಕಂತ್ಲೆ ಅಷ್ಟ.
ಹ್ಮ್
ಮೂರ್ ಗಂಟೆಗೆಲ್ಲ ಎದ್ದು ಬಿಡ್ಬೇಕಂತ ಸೋಪ್ಪ್ ನಾವು ಎಲ್ಲಾ ಕಾರ್ಯಕ್ರಮಗಳು ಚಲೋ ಮಾಡ್ಬೇಕಲ್ಲ ಅದಕ್ಕ.
ಹೌದೌದು ಮತ್ತ.
ಹ್ಮ್
ಮತ್ತ ನಿದ್ದಿ ಚಲೋ ಮಾಡ್ತಿರು.
ಈಗ ಮಾಡ್ತೇನ್ ನೀ
ಹಾ ಬೆಳಿಗ್ಗೆ ಮಾಡ್ ಬೇಕ್ರ ಸಂಜಿಕ್ ಮಾಡ್ಬಾರ್ದು ಯೋಗ ಎಲ್ಲ
ಹಾ ಅದು ಚಲೋ ಈ ಸಂಜಿಕ ಮದುಕರ್ ಅವರು ಇವ್ರ್
ಹ್ಮ್ ಬೆಳಗ್ಗಿನೆ ಎದ್ದು ನೀರ್ ಕುಡಿಬೇಕು ನೀರ್ ಚಲೋ ದೇಹಕ್ಕ ನಿದ್ದಿ ಹೆಂಗ ನೀರ್ನು ಹ್ ಹಂಗ ನೋಡ್ದಿ ಅಕ್ಕ
ಹೌದೌದು ರಾತ್ರಿ ಮತ್ ಬಾಳ ಊಟ ಮಾಡ್ಬಾರ್ದು. ಸ್ವಲ್ಪ್ ಉಣ್ ಬೇಕ ಮಲ್ಲಿಗಕ್ಕನ್ನ ಯಾಡ್ ಗಂಟ್ ಮುಂಚೆನೆ ಉಣ್ಬೇಕ್ ಎಲ್ಲಾ ಗೊತ್ ಲೆ ನಮಗ್ ಗೊ
ಹ್ಮ ಗೊತ್ತಿದ್ರು ಯಾರು ಮಾಡಂಗಿಲ್ಲ ಏನ್ ಬಿಡ ಹೋಗ್ಲಿ ಬಿಡ ಹೋಗ್ಲಿ ಬಿಡ ಹ ಏನ್ ಬಿಡ ಅಂತ ಮತ್ತ ಸಣ್ಣ ಮಗುನು ಎಷ್ ನಿದ್ದಿ ಮಾಡುತ್ತ
ಹ್ಮ್ ಮಾಡ್ಬೇಕವು ಸಣ್ಣುಡ್ರು ಬಿಟ್ಟು ಬಿಟ್ಟ ಈಗ ಮ ಮೊಬೈಲ್ ಬಂದ ಈ ಇಂದ ಕುತ್ ಕಿತ್ತ ಆಡ್ಕೋಂದಿರ್ತವ ನನಗ ಒಂದು ನಿನಗ ಒಂದು ರೂಢಿ ಮಾಡ್ಬಾರ್ದು ಮತ್ ಚಿಂತಿ ಮಾಡ್ಬಾರ್ದಲೆ ಬಾಳ. ಟೆನ್ಷನ್ ಗಳು ಚಿಂತಿ ತಗೊಂಡಿಅಂದ್ರ ಮುಗಿತವ ನಿಡ್ ದಿನ ಬರುದಿಲ್ಲ ಅದು ಹೊರಗ ಆಗ್ಬಿಡ್ಬೇಕ್ ಚಿಂತಿ.
ಹೌದೌದು ಎಲ್ಲಾ ಅ ಸರಿಯಾಗಿ ಸಮಯ ಪಾಲಿಸ ಬಿಟ್ ನೋಡವ ಇದೀಗ ಅಂತನಾ ಪಾಲಿಸ್ಬೇಕೆಲ್ಲ. ಇಷ್ಟ್ ತಾಸ್ ಅಂತನೆ ನಾವೂ ಸಮಯ ಕೊಡ್ಬೇಕು.
ನಿದ್ದೀಗ ಬ್ಯಾರೆ ಟೈಮ್ ಕೊಟ್ ಬೇಕ್.
ಕರೆಕ್ಟ್ ಸಮಯಕ್ ಮಲ್ಕೊಂಬಿಟ್ರ ಕರೆಕ್ಟ್ ಸಮಯಕ್ಕೆನೆ ಎಚ್ಚರ ಆಗ್ಬಿಡತ್
ಏ ನಾನ ಈಗ ಕಾಲೇಜ್ ಇತ್ತು ನೋಡ ಕಾಲೇಜ್ ಇತ್ತಲ್ಲ ಅವಾಗ ದಿನಾಲೂ ಹನ್ನೊಂದ್ ಹನ್ನೊಂದುವರೆ ಮಕ್ಕೊಂತಿದ್ದೆ ಮುಂಜಾಲಿ ಏಳಕ್ಕೆದ್ರು ಬಿ ನನ್ಗೇನು ಹಾಕಿದ್ದಿಲ್ಲ.
ಹ್ಮ್.
ಈ ರಜೆ ಕೊಟ್ಟದಲ್ಲ ಓದಾಕಂತ ಪರೀಕ್ಷೆಗೆ ಅವಾಗಿಂದ ಬಿಟ್
ಹ್ಮ್, ಯದ್ದೂ ಕ ತಳ್ಕೊಂಡು ಒಂದ್ ಸ್ವಲ್ಪ ಕಾಫೀ ಟೀ ಅಂಗೆಲ್ಲಾ ಸ್ವಲ್ಪ್
ಹ್ಮು.
ಸ್ವಲ್ಪಾ ಮೈಂಡ್ ಅ ನಮ್ದು ಮೆದುಳ್ ಎಲ್ಲಾ ಫ್ರೆಶ್
ಹೌದೌದು ಅದೇನಂತಾರಲ್ಲ ಬೇಗ ಮಲಗಿ ಬೇಗ ಏಳಿ ಅನ್ನಂಗ
ಹ್ಮ್ ಚಲೋ ನಿದ್ದೆ ಮಾಡ್ ನೋಡ. ಮತ್ತ್ ಊಟ ಮಾಡು ಚಲೋತ್ನಂಗಿಡು ಹೌದು ಮತ್ತ ನಿದ್ರಿ ಇದ್ ನಿದ್ದೆ ಇತ್ತಂದ್ರೆ ಜೀವನ.
ಹೌದೌದು ಇನ್ ಮ್ಯಾಲ್ ಕರೆಕ್ಟ್ ಮಕ್ಕೋ ನೀನುನ
ಹಾ ಸರಿಯ ಸಮಮಾಕ್ಕೆಲ್ಲಾ ನಿದ್ದೆ ಮಾಡು ಚಲೋ ಊಟ ಮಾಡು ಚಲೋ ಜೀವ್ ನ ಮಾಡ್.
ಆಯ್ತು
ಹ್ಮ್ ಸರಿ.